ಕಳ್ತಾ ಇದೆ ಹೇಳ ಹೇಳ
ಹ್ಮ್
ಏನ್ ಮಾಡ್ತಿದ್ರಿ ಇವತ್ ಹೆಂಗೋ ಪರವಾಗಿಲ್ಲ ಹು ಕೆಲ್ಸ ಕಡಿಮೆ
ಹಾ ಕೆಲ್ಸ ಯಾಕಂದ್ರೆ ನಮಗೆ ಅಲ್ಲಿಂದ ಯು ಎಸ್ ಸೈಡ್ ಇಂದ ಬಂದ್ರೆ ಮಾತ್ರ ಅನ್ಕೊಳ್ಳಿ ಅವ್ರಗ ಏನಾದ್ರು ರಜಾ ಇತ್ತು ಅಂದ್ರೆ ಆ ತರ ಎಲ್ಲ ಇರಲ್ಲ ಅವ ನಮಗು ಕೂಡ ಅ ಇಲ್ಲ ಅಂದ್ರೆ ಇರುತ್ತೆ. ಅಂತ ಅರ್ಥ ಅಷ್ಟೇನೆ ಇವತ್ ಹೆಂಗೋ ಆರಾಮ್ ಅನಿಸ್ತು ನಾವು ಯಾವಾಗೂ ಶು ಗುರುವಾರ ಏನಾದ್ರೂ ಮನೆಗ್ ಬೇಗ ಹೋಗೋಣ ಅನ್ಕೋ ಇದ್ ಮಾಡೋಣ ಅನ್ಕೊಂಡಾಗಿಲ್ಲ ತಲೆನೋವ ಬರ್ತಾ ಇತ್ತು.
ಇದೇ ಶುಕ್ರವಾರ ಅನ್ಸುತ್ತೆ ನಾವು ಮೊದ್ಲು ಬಾರಿಗೆ ಬೇಗ ಇದಾಗಿರೋದು.
ಹ ಅದೇ ಪೂರ್ತಿ ಮಾಡಿರೊದೇನೊ.
ಹ್ಮ್ ನೆಮ್ಮದಿ ಅನ್ನಿಸ್ತೈತೆ ಅಷ್ಟೆ ಇವತ್ ಯಾಕೋ.
ಅದೇ ಅದೇ ಯಾವಾಗ ಎಲ್ಲಾ ವಾರದಲ್ಲೂ ಪೂರ್ತಿ ಇರುತ್ತಲ್ಲ ಕೆಲ್ಸ ತುಂಬಾನೇ ಟೈಮ್ ತಗೊಳ್ಳುತ್ತೆ ಸಂಜೆ ಒಂದು ಆರು ಅಯ್ಯೋ ಒಂದ್ ತುಂಬಾ ಸಲ ನೋಡಿದೆನಿ ಆರೂವರೆ ಏಳು ಗಂಟೆ ಆದ್ರೂ ಅವ್ಳು ಹಂಗೆ ಇರ್ತಾಳೆ. ಅಕ್ಕ ಇವತ್ತು ಜಾಸ್ತಿ ಕೆಲ್ಸ ಅಕ್ಕ ಇವತ್ ಜಾಸ್ತಿ ಕೆಲ್ಸ ಅಂತ.
ಹ್ಮ್ ಅವಾಗೆಲ್ಲ ಮಾಡ್ಲೇಬೇಕಾಗಿರುತ್ತೆ. ಯಾಕಂದರೆ ನಾವು ಒಂದೊಂದ್ ಸಲ ಸುಮ್ಮನೆ ಇರ್ತೀವಿ ಅಲ್ವಾ. ಒಂದೊಂದ್ಸಲ ಮಾಡ್ತಾ ಇರ್ತೀವಿ ಅವಾಗ ಫ್ರೀ ಆಗಿದ್ದಾಗಲ್ಲ ಕಾಲ ಕಳ್ದಿರ್ತೀವಿ ಹ ಇವಾಗ ಬಂದಾಗ ಮಾಡ್ಲೇಬೇಕಾಗಿರುತ್ತೆ.
ಹ್ಮ್ ಒಂದೇ ಸಲ ಅವಾಗ ಜಾಸ್ತಿ ಬಂದ್ಬಿಡುತ್ತೆ ಅದೇ ನಿಮ್ ಟಾಸ್ಕ್ ಬಂದಂಗೆ
ಹ್ಮ್ ಹೌ ಹ್ಮ್ ಹೌದು ಇದು ಹಿಂಗೆ ಹ ಸೇಮ್ ಇವಾಗ ನಾವ್ ಮಾಡ್ತಾ ಇದ್ದಿವಲ್ಲಾ ಅದೇ ತರ ಅದು
ಹಾ ಹೌದೌದು ಹ್ಮ್ ಹ್ಮ್ ಹ್ಮ್
ನಿಮ್ ಕಡೆ ಇನ್ನೇನ್ ಫೇಮಸ್ ಇದೆ ಅಲ್ಲಿ ಅಡುಗೆ ಮಾಡೋದ್ರಲ್ಲಿ
ನಮ್ ಕಡೆ ಎಂತಾ ಫೇಮಸ್ ಏನಿಲ್ಲಪ್ಪಾ ಅದೇ ಅ ಅದೇ ನಾ ಹೇಳಿದ್ನಲ್ಲ ಬಸ್ಸಾಂಬರು ಅ ಮುದ್ದೆ ಮಾಡ ಮುದ್ದೆ ಜಾಸ್ತಿ ಮಾಡ್ತಾರೆ ನಮ್ ಕಡೆ ಒಂದ್ ದಿನಕ್ಕೆ ಏನಿಲ್ಲ ಇಲ್ಲ ಅಂದ್ರು ಕೆಲವಬ್ರು ಮನೆಯಲ್ಲಿ ತಿಂಡಿ ಮಾಡಲ್ಲ ಒಂದೇ ಸಲಿಗೆ ಹತ್ ಗಂಟೆ ಹತ್ತೂವರೆ ಜೊತೆಗೆ ಈಗ ಹೊಲ್ದಲ್ ಕೆಲ್ಸ ಮಾಡ್ತಾರಲ್ಲಾ ಅವ್ರಲ್ಲಾ ತಿಂಡಿ ಮಾಡ್ ಕೊಂಡು ಅಡುಗೆ ಮಾಡ್ಕೊಂಡ್ ಎರಡ್ ಎರಡ್ ಸಲ ಮಾಡಕ ಆಗಲ್ಲಾ ಅಲಾ ಒಂದೇ ಸಲ ಹೋಗ್ಬಿಡ್ ರಾತ್ರಿ ಹತ್ತು ಗಂಟೆ ಅಷ್ಟುದ್ಗೆ ಹೊಲದಲ್ಲಿ ಕೆಲಸ ಮಾಡ್ಬೇಕಲ್ಲ ನೀರ್ ಕಟ್ಟೋದು ಕಳೆ ಅದೆಲ್ಲಾ ಇರುತ್ತಲ್ವಾ ಹಂಗಾಗಿ ಒಂದೇ ಸಲಿಗೆ ರಾತ್ರಿ ಹತ್ತುವರೆ ಅಷ್ಟೊದಗೆ ಅಡ್ಗೆ ಮಾಡ್ಕೊಂಡೆ ಹೋಗ್ಬಿಡ್ತಾರ ಅವ್ರು ಯಾವಾಗೋ ಒಂದು ವಾರದಲ್ಲಿ ತುಂಬಾ ಇಷ್ಟ ಆದ ಯಾಕ ಸಂಜೆ ಹೊತ್ತು ಮಾಡ್ಕೋತಾರ ಅವ್ರು
ಹಾ ಹಾ ಮೂರ ಹೊತ್ತು ಮುದ್ದೆ ಕೊಟ್ಟರು ತಿಂತೀರಾ ನೀವು?
ಆ ನಾನು ಎರಡು ಸಲ ತಿಂತೀನಪ್ಪಾ. ಬೆಳಗ್ಗೆ ಹಾ ಬೆಳಿಗ್ಗೆ ತಿನ್ನಲ್ಲ ನಾನು ತಿಂಡಿ ಮಧ್ಯಾಹ್ನ ಒಂದ್ ಸ್ವಲ್ಪ ಪೂರ್ತಿ ಅಲ್ಲ ಆಮೇಲೆ ಸಂಜೆ ಆ ಸಂಜೆ ಅಂತೂ ನಾನ್ ತಿನ್ಲೇಬೇಕು ಇಲ್ಲಾಂದ್ರೆ ನಂಗೆ ನಿದ್ದೆನೆ ಬರಲ್ಲ. ಒಂದ್ ವರ್ಷ ಆದ್ಮೇಲೆ ಇಲ್ಲಿಗ್ ಬಂದ ಇಲ್ಲಿಗ್ ಬಂದ್ ಒಂದ್ ವರ್ಷ ಆಯ್ತು ಹಂಗೆ. ಏ ಹೊಂದಿಸ್ಕೊಂಡ್ ಹೊಯ್ತಾ ಇದ್ದೀನಿ ಇರ್ಲಿ ಬಿಡು ಇರ್ಲಿ ಬಿಡು ಏನಾಗಲ್ಲ ಅಂತ. ಅಯ್ಯೋ ಮೊದಲ್ಮೊದಲ್ ಅಂತೂ ಒಂದ್ ವಾರಕ್ಕೊಂದ್ಸಲಿ ಮನೆಗ್ ಹೋಗ್ಬಿಡ್ತಿದ್ದೆ. ಶನಿವಾರ ಯಾವಾಗ ಬರತ್ತ ಹಾ ಕಾಯ್ತಾ ಇದ್ದೆ ಶನಿವಾರ ಯಾವಾಗ್ ಬರುತ್ತೋ ಫಸ್ಟ್ ಹೋಗ್ಬಿಡೋಣ ಇಲ್ಲಿಂದ ಮೊದ್ಲು ಮುದ್ದೆ ತಿಂದ್ರೆನೆೆ ನಿದ್ದಿ ನಿದ್ದೆ ಬರೋದು ಅದು ಹೆಂಗೆ ಫುಲ್ ಅದಕ್ಕೆ ಅಡಿಕ್ಟ್ ಆಗಿ ಬಿಟ್ಟಿದ್ದೆ ನಾನು. ಹೌದೌದು ಹ ನ ನೂ ಹಾಸ್ಟೆಲ್ ಹೋದ್ರುನು ಅಲ್ಲೂ ನಾನು ಓದಿದ್ದ ಹಾಸ್ಟಲ್ಲಲ್ಲು ಒಂದು ವಾರದಲ್ಲಿ ಒಂದ್ಸಲ ಮುದ್ದೆ ಮಾಡೋರು ಇಲ್ಲ ಮಾಡ್ತಾ ಇಲ್ಲ.
ಇಲ್ಲ ಅಂದ್ರೆ ಕೆಲವರೆಲ್ಲಾ ತಿನ್ನಲ್ಲ ಪೇಚಿಯಲ್ಲಿ ಅದಕ್ಕೆ ಅವ್ರನ್ನ ನಿಮ್ಮ ಅನ್ನ ಅಂತ ಎಲ್ಲಾರು ತಿಂತಾರೆ ಯಾರು ಬೇಡ ಅನ್ನಲ್ಲ ಮುದ್ದೆ ಅಂದ್ರೆ ಕೆಲವ್ರು ತಿಂತಾರೆ ಕೆಲವರು ತಿನ್ನಲ್ಲ ಯಾಕೆ ಎರಡೆರಡು ಕೆಲ್ಸ ಅಂತಲ ಇರ್ತಾರೆ
ದಲ್ಲಿ ಒಂದ್ಸಲ ಆದ್ರರು ಮಾಡ್ ತರಂತೆ ನಾಮಪಿಜೆ ಹ್ಮ ಹಾ ಅದೇ ಅದೇ ಅದೇ
ಹೌದು ನಮ್ ಮನೆಯಲ್ಲೆಲ್ಲಾ ಚಿಕನ್ ಸಾಂಬಾರು ಈತರ ಮಟನ್ ಸಾಂಬಾರ್ು ಂಬ ಎಲ್ಲ ಮಾಡ್ತವಲ್ವಾ ಅವಾಗ ಮುದ್ದೆ ಕ ಸರಿ ಇರ್ಬೇಕಿಲ್ಲ ಅಂದೆ ಊಟನೇ ಹೋಗಲ್ಲ ಅನ್
ಹೌದು ಮುದ್ದೆ ಅದಿಕ್ಕೆ ಚೆನ್ನಾಗಿರೋದು ಹ್ಮ್
ಜ ಅ ಆದಿತ್ಯನ ಸ್ವಲ್ಪ ಊಟ ಸಂಪೂರ್ಣ ಅಂತ ಅನ್ಸದು್ಮ ಇಲ್ಲ ಅಂದ್ರೆ
ಹಂತ ಬಿರಯಾನಿ ಎಂತೆಂತ ಬೇರೆ ಬೇರೆ ವಿಶೇಷವಾಗಿರೋ ಅಕ್ಕಿಯಲ್ಲಿ ಬಿರಿಯಾನಿ ಮಾಡದ್ರು ಮುದ್ದೆ ಮುಂದೆ ಅದು ಚೆನ್ನಾಗೆ ಅನ್ಸಲ್ಲ ತಿನ್ಲೇಬೇಕು ಸ್ವಲ್ಪಏನಾದ್ರು
ಂದ್ರೆ ತಿಂಡಿ ಕಡೆಿಗೆಲ್ಲ ಸರಿ ಬಿರಿಯಾನಿ ಮೆ ಮಧ್ಯಾಹನ ಊಟಕ್ಕಾಗಗ್ಲಿ ಸಾಯಂಕಾಲ ರಾತ್ರಿ ಊಟಕ್ಕಾಗಗ್್ಲಿ ಸರಿ ಇರಲ್ಲ ತಿಿನಕ್ಕ ಆಗಲ್ಲ ಅದೇನಿದ್ರು ಬಿಸಿಯಲ್ಲಿ ಇದಿದ್ದಾಗ ತಿಂದ್ರೆ ಸರಿ ಬಿರಿಯಾನಿ ಆಮೇಲೆ ಅಲ್ಲಿ ಬಿರಿಯಾನಿ ಏನ್ ಮಾಡ್ತೀವಲ್ಲ ಅದ್ರಲ್ಲಿ ಪೀಸ್ ಕಡಿಿರ್ತ್ತಲ್ಲ ತಿನ್ನಕ್ಕ ಆಗಲ್ಲ ಯಾಕಂದ್ರೆ ಅದು್ ಚೆನ್ನಾಗಾಗಿದೆಲ್ಲ ನನ್ಗೆ ಇಷ್ಟ ಆಗಲ್ಲ ರೈಸ್ ಮಾತ್ರ ಹಾಕೋುದ
ಹೌದಾ ಇನ್ ಬಿರಿಯಾನಿ ಅಂದ್ರೆ ಪೀಸ್ ಇಲೇಬೇಕು ಪೀಸ್ ತಿನ್ಲೇಬೇಕಾದ್ರೂ ಜೊತೆಗೆ
ನಂಗೆ ಆ ಬಿರಿಾನಿ ಅನ್ನ ಜೊತೆ ಅಂದ್ರೆ ನಂಚ್ಕೊಂಡ್ ನಂಚ್ಕೊಂಡ್ ತಿನ್ಕೊತೀನಿ ಹೆಂಗೊ ಒಂದ್ ಸ್ವಲ್ಪ ಅದೇನಾದ್ೂ ಸಪ್ರೇಟ್ ಆಗನಾದ್ರರು ಸಿಗ್ಬಿಟ್ರೆ ಹೋಗೋದೇ ಇಲ್ಲ ಅನ್ಸ
ಹ ಇಲ್ಲ ಅದು ಆ ರೈಸ್ ಅದು ಅನ್ನದಲ್ಲಿ ಇದ್ದೇ ಇರುತ್ತೆ ಮತ್ತೆ ಬಿರಿಯಾನಿ ಅದನ್ನ ಹಂಚ್ಕೊಂಡ್ ತಿನ್ಲೇಬೇಕು
ಹೌದು ಆ ಮಂದೇ ನಾವ್ನೆಲ್ಲ ನಮ್ಮ ಮಾಡ್ದಾಗ ಹೇಳ್ತಾ ಇರ್ತೀನಿ ನಿನ್ ಬಿರಿಯಾನಿ ಪೀಸ್ ಎಲ್ಲ ಜಾಸ್ತಿ ಆಕ್ಬೇಡ ಸ್ವಲ್ಪ ಹಾಕು ನಂ್ ಸಪ್ರೇಟ್ ಆಗಿ ಫ್ರೈ ಮಾಡ್ಕೊಡು ಇವಾಗಲ್ಲಾ ನಂಗ್ ಬಿರಿ್ಯಾನಿ ಪೀಸ್ ಅಂತ ಿ ನಮ್ಮಮ್ಮ ಬೈತಾ ಇರ್ತಾರೆ ಇವ್ಳು ನಮ್ಮ ಮನೇಲಿ ಒಬ್ಳ ಅವ್ಳ ಇವಳು ಬೇಟಾಗಿ ಬೇರೆ ಹಳ ಆಡಿಸಬೇಕು ಅಂತಾರೆ
ಅದೇ ಅದೇ ಹ್ಮ್ ಇಲ್ಲ ಅದು ಅದ್ರ ಜೊತೆ ತಿಂದ್ರೇನೆ ಚೆನ್ನಾಗಿತ್ತು
ಫ್ರೈ ಫ್ರೈ ಅಂದ್ರೆ ತುಂಬಾ ಇಷ್ಟ ಪಡ್ತಿದ್ದೀನಿ ಫ್ರೈ ಇಲ್ಲಂದ್ರೆ ಕಬಾಬು ನಂಗ ಕಬಾಬ್ ಬಂದ್ರೆ ತುಂಬಾ ಇಷ್ಟ ಆ
ಹಾ ಅದೇ ಎಣ್ಣೆ ಜಾಸ್ತಿ ಇಷ್ಟ ಪಡ್ದ ಇರೋರು ಹ ನನ್ ಫ್ರೈ ಬೇಡ ಕಬಾಬ್ ಬೇಡ ನನ್ಗೆ ಬಿರಿಯಾನಿನೇ ಸಾಕು ಅಂತಾರೆ
ಅಂದ್ರೆ ಫ್ರೈ ಮಾಡೋರು ಕೂಡ ಇವಾಗ ಚಿಕನ್ ಎಣ್ಣೆ ಅಂಶ ಜಾಸ್ತಿ ಇರುತ್ತೆ ಫ್ರೈ ಮಾಡ್ಬೇಕ್ರ ನಮ್ಮಮ್ಮ ಎಣ್ಣೆ ಜಾಸ್ತಿ ಾಕಲ್ಲಂದಂದು ಸ್ವಲ್ಪ ಹಕ್ತಾರೆ ಅಷ್ಟೆಂದ ಎಡು ಸ್ಪೂನ್ ಹಾಕ್ ಈರುಳ್ಳ ಎಷ್ಟ ಬೇಕ ಅಷ್ಟಷ್ಟೇ ಅದಾದ್ಮೇಲೆ ಚಿಕನ್ಗೆ ಉಪ್ಪ ಹಾಕ ಎ್ಣೆ ಬಿಡಕ್ ಸ್ಟ್ರಕ್ ಆಗ್ಬ ಬಿಡುತ್ತಲ್ವಾ ಅದು ಹಾ ನಾವವು ಸಾಂಬಾರಿಗೆ ಯಾವವು್ದಿ ಮತ್ತೆ ಚಿಕನ್ ಮಾಡ್ಬೇಕ ನಾವವು್ನೇಲಿ ಜಾಸ್ ಎಣ್ಣ ಹಾಕಕ್ ಹೋಗಲ್ಲ ಚಿಕನ್ ಎಣ್ಣೆ ಬಿಟ್ಬಿಟ್ಟಿರುತ್ತೆ ಸಾಂಬಾರ್ ಮಾಡಾದ್ಮೇಲೆ ಎಣ್ಣೆ ತೇಲ್ ತಾ ಇರುತ್ತೆ ಮೇಲೆ ಸಾಂಬಾರ್ ಅದಕ್ಕೆಲ್ಲ ಹವ ಹ ಜಾಸ್ತಿ ಎಣ್ಣೆ ಹಾಕಲ್ಲ ಒಂದ್ ಒಂದ್ ಸ್ಪೂನ್ ಹಾಕಳದೆ ಹೆಚ್ಚು ಚಂದಕೊಳ್ಳಿ ಚಿಕನ್ ಮಾಡ್ಬೇಕಾದಿಲ್ಲ ಅದಕ್ಕೇನೆ ನಮ್ಮಮ್ಮ ಹಾಕಲ್ಲ ಚಿಕನ್ ಅಂಶ ಚಿಕನ್ ಎಣ್ಣೆ ಚಿಟ್ತರ ಇರ ಮತ್ತೆ ಅದ ಹಾಕೊಂಡ್ರೆ ಅದು ಎಣ್ಣೆ ಸಾಂಬಾರ
ಎ ಈ ಎಣ್ಣೆ ಎಲ್ಲಾ ಅದೇ ಮಿಕ್ಸ್ ಆಗ್ಬಿಟ್ಟು ಬರೀ ಎಣ್ಣೆನ ಇರ್ತೈತಿ ಅಂತ
ಹ ಹೌದು ಅದಕ್ಕೇನೆ ನಾವು ಸ್ವಲ್ಪ ಕುಂತಿವಿ ಅಷ್ಟೇ ನಿಮ್ ಕಡೆ ಮಳೆ. ಮಟನ ಎಲ್ಲ ತಿಂತಾರಾ.
ತಾರೆ ಮಾಡ್ತೀವಿ ನಾವು ನಾನ್ ಮಾಡ್ತಿನ್ ನಾನು ತಿಂತೀನಿ ಅಂದ್ರೆ ನೀನ್ ಹೆದ್ರಕತಿ ಅಷ್ಟೇ. ಹ ಹ ಮಾಡ್ತೀನಿ ತಿನ್ನಕ್ಕೂ ಬರು ತ್ತೆ ತಿಂತೀನಿ ಮಾಡಕ್ ಬರುತ್ತೆ ಅಂದ್ರೆ ನನ್ಗೆ ಹೆಂಗಾಗಿದೆ ಅಂದ್ರೆ. ಹ ಅಂದ್ರೆ ಪೂರ್ತಿ ತಿನ್ನಲ್ಲ ಅಂದ್ರೆ ನೀವು ಬೇಕೇ ಬೇಕು ಹಾಂಗ್ ತಿನ್ನೋದಿಲ್ಲ. ಈಗ ಪಿಜೆಲ್ಲಿ ಹುಡುಗಿರು ಒಂದು ವಾರದಲ್ಲಿ ಒಂದಿನ ಆದ್ರೂ ತಿನ್ಬೇಕು ಆತರ ಏನಿಲ್ಲ ನನ ಒಂದ್ ಆರು ತಿಂಗಳಾದ್ರೂ ತಿನ್ನಲ್ಲ ಇಲ್ಲ ಒಂದ್ ವರ್ಷಕ್ಕ ಒಂದ್ಸಲಿ ಹಂಗೆ. ತುಂಬಾ ಕಡಮೆ.
ಕಷ್ಟ ನನ್ಗ ಅಟ್ಲೀಸ್ಟ್ ವಾರ ಆದ್ರೂ ಬೇಡ ಅಂದ್ರೆ ನನ್ಗೆ ಹೆಂಗೆ ಅಂದ್ರೆ ನನ್ ಅದು ಕೇವಿಂಗ್ಸ್ ಆಗುತ್ತಲ್ಲ. ಅದಾದಾಗ ಬೇಕೇ ಬೇಕ ಅನ್ಸ್ತಾ ಇರುತ್ತ ನಂಗೆ ತಿಂದಿಲ್ಲ ಅಂದ್ರೆ ಏನೋ ಕಳ್ಕೊಂಡ್ಂಗ ಆಗ್ ಬಿಟ್ಟಿರುತ್ತೆ. ಅಲ್ ನನ್ಗೆ ಹಂಗೆ ನನ್ಗೆ ತಿನ್ ತಿಂದಿಲ್ಲಂದ್ರೆ ನಾನು ಒಂದ್ ತಿಂಗ್ಳಾದ್ರೂ ತಿನ್ನಲ್ಲಾ ಸುಮ್ನೆ ಇದ್ಬ ಬಿಡ್ತಿ. ನಿ ಬಟ್ ನಂಗ ಒಂದ್ಸಲ ತಿನ್ಬೇಕನ್ಸ್ರೆ ತಿನ್ನಾಗಂಟ ಸುಮ್ನ ಆಗಲ್ಲ. ಏನಾದ್ರು ಮಾಡ್ಸ್ಕೊಂಡ್ ಮನೇಲಿ ತಂದ. ತಿಂದಬಿಡ್ಬೇಕ ಅಷ್ಟೇನೆ ಇಲ್ಲ ಅಂದ್ರೆ ನನ್ಗ ಅದೇ ಅಯ್ಯೋ ನನ ಚಿಕನ್ ತಿಂದಿರ ಚಿಕನ್ ತಿಂದಿರಾ ಅಂತ. ಅನಸ್ತಾನೆ ಇರುತ್ತೆ.
ಹ್ಮ್ ಅದೇ ನಾನು ಅಲ್ಲಿ ಅದಮು ಊರಲ್ಲಿ ಅಷ್ಟೇ ನಮ್ಮಲ್ಲೂ ಯಾರು ಜಾಸ್ತಿ ತಿನಲ್ಲ ನಮ್ಮನೆಯಲ್ಲೂ ಯಾವಾಗೋ ಒಂದು. ಎರಡು ವಾರ ಮೂರ್ ವಾರ ಆದ್ಮೇಲೆ ಹದ್ನೈದು ದಿನಕ್ಕೂ ಒಂದ್ ತಿಂಗ್ಳಿಗೋ ಹಂಗ ಯಾರು ಇಷ್ಟ ಇಷ್ಟ ಪಡಲ್ಲ ಮಸಾಲೆ ಅಂದ್ರೆ ತುಂಬಾನೇ ಇಷ್ಟ ಪಡಲ್ಲ. ಯಾರಿಗೂ ಆಗಲ್ಲ ಅಮ್ಮಂಗೂ ಗ್ಯಾಸ್ಟಿಕ್ ಆಗ್ತೈತಿ ಮಸಾಲೆ ತಿಂದ್ರೆ ಆಪುಂಗು ಆಗುತ್ತೆ ಹ್ಮ್ ಅದ್ರ ಜೊತೆಗೆ ಇವಾಗ ನನ್ಗ ಸ್ವಲ್ಪ ಸ್ವಲ್ಪ. ಹಂಗಾಗಿ ನಾನ್ ಮಸಾಲೆ ವಾಸನೆ ಅಂದ್ರನೆ ಹತ್ರಕ್.
ಅಂದ್ರೆ ಆಮೇಲೆ ಮಸಾಲಾ ಸಾಂಬರ್ಗಳನು ಜಾಸ್ತಿ ತಿನ್
ಹ್ಮ್ ಹೌದು ಹ್ಮ್ ನಮ್ ಪಿಜಿಯಲ್ಲಿ ಬರಿ ಮಸಾಲೆ ಸಾಂಬ್ರಗಳೇ. ಯಾವಾಗೋ ಒನ್ನೊನ್ಸಲಿ ಹ್ಮ್.
ತಿಂತಿನೀ ಮಸಾಲ ಸಾಂಬಾರ ಯವಾಗಾರು
ಹ್ಮ್ ಅದೇ ವಾರಕ್ಕೊಂದ್ಸಲಿ ಹಂಗೆ ತುಂಬಾ. ಹ ಕಡಿಮೆ ತಿನ್ಬೇಕು ಇಲ್ಲ ಹಂಗಲ್ಲ ಅದೇನೋ ನಿನ್ನೆ ರಾತ್ರಿ ಮಾಡಿದ್ರ ಕಡಲೆಕಾಳು ಹುಳಿ ಅಂತ ನಾವ್ ಮಾಡ್ಕೊಂತೀವ್ ನೋಡು ಅದನ್ನ. ಪಲ್ಯ ಅಂತ ಮಾಡ್ತಾರೆ ಇವರು ಅದು ಹುಳಿ ಅಂತ. ಅವ್ರ ಲೆಕ್ಕದಲ್ ಪಲ್ಯ ಅಂತ ನಮ್ ಲೆಕ್ಕದಲ್ ಸಾಂಬಾರು ಹ್ಮ್ ನಾವ ಹುಳಿ ಆದು ದ್ರೂ ಟೇಸ್ಟಿಯಾಗಿ ಮಾಡ್ಕೊತೀವಿ ರುಚಿ ರುಚಿಯಾಗಿ ಕಡಿಮೆ ಮಸಾಲೆ ಹಾಕಿ ಉಪ್ಪು ಖಾರ ಅದೆಲ್ಲ ಕರೆಕ್ಟಾಗಿ ಹಾ ಇವ್ರ ಏನಿಲ್ಲ. ಆ ಮಸಾಲೆನೆೇ ಹೆಂಗ ಅದು ಸ್ಮೆಲ್ ಪರಿಮಳ ಹೊಡತಿರುತ್ತ. ತ್ತೇಂದ್ರೆ ಒಂದ ಕಿಲೋಮೀಟರ್ ದೂರ ಇದ್ರುನುಗ್ ಬರುತ್ತದು.
ಅಂದ್ರೆ ಆ ಮಸಾಲೆನ ಫಸ್ಟ್ ಹಾಕಕ್ಕಿಂತ ಮುಂಚೆ ಎಣ್ಣೆ ಸ್ವಲ್ಪ ಹುರ್ದಬಿಟ್ಟ ಹಾಕ್ರೆ ಸ್ಮೆಲ್ ಬರಲ್ಲ ಅದ
ಹಾ ಫುಲ್ಲ ತಿನ್ನಕೆ ಆಗಲ್ಲ ಹಸಿ ಹಸಿ ಹೌದು. ಹ್ಮ್ಮ್ ಹಸಿ ಹಸಿ ಈಗ್ ನಾವ್.
ಮಾಡ್ಬೇಕಾದ್ರು ಅದು ರುಬ್ಬ ಹಾಕಿರೋದದಲ್ಲ ಎಣ್ಣೆಲಿ. ಸ್ವಲ್ಪ ಹೊತ್ತು ಹಂಗೆ ಕುದಸುದ್ರುನು ಸ್ಮೆಲ್ ಹೋಗ್ಬಿಡುತ್ತೆ ವಾಸನೆ.
ಹ್ಮ್ ಅದೆ ಆ ಶುಂಠಿ ಪೇಸ್ಟ್ ಮಾಡ್ತಾರಾ. ಶುಂಠಿ ಶುಂಠಿ ಸ್ಪೇಸ್ಟ್ ಹಂಗೆ ಬಂದಿರು ತ್ತೆ ಬೆಳ್ಳುಳ್ಳಿ ಮಾಡ್ತಾರಾ ಬೆಳ್ಳುಳ್ಳಿ ವಾಸನೆನು ಹಂಗೆ. ಅನ್ನು ಅದು ವಾಸನೆ ನೋಡದ್ರೇನೆ ತಿನ್ಬೇಕು ಅಂತ ಅನ್ಸಲ್ಲ. ಅಯ್ ಸಾಕ್ಬುಡಪ್ಪ ಯಾ ಏನ್. ತ ಊಟ ಹ ಹ್ ಅಂತ ಅನ್ಸುತ್ತೆ ಮೂರನೇವರು ನಾಕು. ನವ್ರ ಇವ್ರು. ಅವಾಗವಾಗ ನಾವು ಹೇಳ್ತಾನ ಇರ್ತೀವಿ ಬದ್ಲಾಯಿಸಿ ಬದ್ಲಾಯಿಸಿ.
ಅಂದ್ರೆ ಅದ್ ಏನು ಮಾಡಕ್ಕಾಗಲ್ಲ ದುಡ್ಡಿರೋ ಇಚೆ ತಿಂತಾರೆ ದುಡ್ ಇಲ್ದಿರೋರು ಯಾವಾಗ ಇಚೆ ತಿನ್ನಕ್ಕು ಆಗಲ್ಲ ಅಲ್ಲಿ. ಹಂಗ ನೋಡಕ್ ಹದ್ರೆ ನಾ ಇಷ್ಟ್ ಕಸ್ ಕೊಟ್ಬಿಟ್ಟು ಪಿ ಜಿ ಅಲ್ಲಿ ಸ್ವಲ್ಪ ಒಂದ ಹೊತ್ ನಮಗ್ ಏನ್ ಅನ್ಸಲ್ಲ ಈಗ ಮೂರ್ ಹೊತ್ತು ಊಟ ತಿಂದ್ರೆ ಈಚೆ ಅನ್ಸ್ತಾ ಇರುತ್ತೆ. ಪೀಜಿಗೆ ಕಾರ್ಸ ಇಷ್ಟ್ ದುಡ್ಡು ಕಂಡ್ಬಿಟ್ಟು. ಹೊರ್ಗಡೆ ಹೋಗ್ ತಿನ್ಬೇಕು ಮತ್ತೆ ಅಂತ.
ಹ್ಮ್ ಅದು ಹೊರ್ಗಡೆ ತಿನ್ನೋರ್ಗೂ ಏನ ಅದು ಹೊಂದ್ಕೊಂಡ್ರ ಪರವಾಗಿಲ್ಲ ಒಂದ್ಕೊಳ್ದೇ ಇರೋರು.
ಆ ಒಣ್ಕಳ್ದ ಇರೋದು ತುಂಬಾ ಕಷ್ಟನೇ ಇತ್ತೆ ಪಪ. ಮನೆ ಊಟ ತಿಂದ್ ತಿಂದ್ ಅಭ್ಯಾಸ ಆಗಿರೋರೆಲ್ಲ. ಬಂದ್ ಸಡನ್ ಫಿಜಿಕ್ಸ್ ಅಡ್ಜಸ್ಟ್ ಆಗ್ಬೇಕ್ ಅಂದ್ರು ಕೂಡ ಕಷ್ಟನೇ. ಅದಾದ್ಮೇಲೆ ಇವಾಗ ಪಿ ಜಿ ಇಲ್ಲ ಆಗ್ತಾ ಇಲ್ಲ ಅಂದ್ರೆ. ಹೋಟೆಲ್ ಉಟಗಳಂತ ಬಂದ್ರೆ ಅವರು ಸೋಡಾ ಎಲ್ಲ ಜಾಸ್ತಿ.
ಹೌದು ಅವ್ ಮಾಡ್ಲೇಬೇಕು ಇವ್ರು ನಮ್ಮವರೇ ಮಾಡ್ತಾರೆ ಬಟ್. ಇವ್ರು ಒಪ್ಕೊಳಂಗಿಲ್ಲ ಅಷ್ಟೇ ನಮ್ಮವರೇನೆ ಬಿಳಿಯನ್ನ ಮಾಡ್ಬೇಕಾದ್ರೆ ಗೊತ್ತ ಗೊತ್ತಾಗಬಿಡುತ್ತೆ ಅದು ಅನ್ನನ ಹಿಂಗಗ್ಳ ಊದ್ಕೊ್ಬಿಡುತ್ತೆ. ಹ ಹೌದು ಹತ್ ನಿಮಿಷ ಇವಾಗ ನಾವು ಊಟ ಮಾಡ ವಲ್ವಾ ಹತ್ ನಿಮಿಷ ಅಷ್ಟೇ ಹತ್ ನಿಮಿಷ ಆದ್ಮೇಲೆ ಮತ್ತೆ ಹಸವಾಗುತ್ತೆ ನಮ್ಗೆ. ಅಲ್ಲೇ ಗೊತ್ತಾಗ್ಬಿಡುತ್ತೆ ಹ್ಮ್
ನಮ್ಮಮ್ಮ ಆ ಕರೆ ಮಾಡ್ತಾ ಇದ್ದಾರೆ ಮಾಡ್ತೀನಿ. ಹ ಸರಿ ಸರಿ ಆಯ್ತು.